ಹಲೋ
ಏನ್ ಏನ್ ಮಾಡ್ತಿದಯಾ ಹೌಸ್ ತರ ಹೇಗಿದ್ದಾರೆ
ಹಾ ಚೆನ್ನಾಗಿದೆ ಮೇಡಮ ನೀವೇನು ಬಾಳ ದಿನಕ್ಕೆ ಅಬ್ರಬ್ಬಟ್ಟ ನೆನ್ಸ್ಕೊಂಡು ಕಾಲ್ ಮಾಡಿದರ ಏನು
ಏನಿಲ್ಲ ಹಾಗೆ ಮಾಡಿದೆ ಸುಮ್ಮ್ನೆ ಹೇಗಿದೀಯಾ
ಹ್ಮ ನಾನಂತ ಸೂಪೂಪರ್ ಆಗಿದ್ದೀನೆ ನೀನ್ ಹರ್ತ
ನಾನು ಚೆನ್ನಾಗಿದ್ದೀನಿ ಊಟ ಆ್ತ ತ್ತಾ ಆಯ್ತು ಏನ್ ಮಾಡಿದೆ ಹ್ಮ್ ಅನ್ನ ಸಾಂಬಾರ್ ಮಜ್ಜಿಗೆ ನೀನು
ಹೌದಾ ನಂದು ಅದೇ ಅನ್ನ ಸಾಂಬಾರ್ ಮುದ್ದೆ ಮಜಿಗೆ
ಮುದ್ದೆ ತಿಂತ ಏನೇನು
ಏ ತಿಂತೀನಿ ಕಲಿತಾ ಇದ್ದೀನಿ ಮತ್ತ ಏನ್ ಮಾಡ್ಬೇಕ
ಹ್ಮ
ಇಲ್ಲ ನಮ್ಮ್ ಕಡೆ ಕಡಕ್ ರೊಟ್ಟಿದ್ದು ಅಂದ್ರೆ ಹೇ ಮೂರ್ ನಾಲ್ಕಕ್ ಹಾಕೊಂಡು ಹೊಡಿತಿದ್ವಿ ಬಟ್ ಇಲ್ವಲ್ಲ ಅದಿಕ್ಕೆ ಏನ್ ಮಾಡ್ತಯ ಮುದ್ದೆನ ತಿನ್ವಕ್ ಆಾಗುತ್ತೆ ಬರೀ ಅನ್ನ ತಿಂದು ತಿಂದು ತಿಂದು ಸಣ್ಣ ಆಗಿದ್ದೀಯಾ
ಹೌದಾನ ಹ್ಮ್ ಹ್ಮ್ ಮತ್ತೆ ಕಾಲೇಜು ಹೋಗಲ್ಲ
ಕಾಲೇಜ್ ಯಾಕ ಯಾವ ಕಡೆನೂ ಹೋಗಿಲ್ಲ ಇವತ್ತು ಇಲ್ಲೇ ವಸತಿಯಲ್ಲೇ ಬಿದ್ದಿದ್ದೇನೆ
ಹೌದಾ ಯಾಕ ಬಿದ್ದ್ಯಾ ನಿಂತ್ಕೊಟ್ಟು
ಎಲ್ಲ ಬಿದ್ದೆ ನೀನ್ ಸಾಕ ತಿ ನಿದ್ದೆ ಬಂದ್ ಐತೆ
ಹೌದೇನಾ ಈ ಟೈಮಲ್ಲಿ ಇದೇ ಬರುತ್ತಾ ನಿಂಗೆ ಸಮಯ ಅಷ್ಟೇ
ಅಯ್ಯೋ ಸಹ ಮಯ ಅಪ್ಪ ಮ ಬೇಕ ಇಲ್ಲ ಯಾವಾಗ ಅಂತಿ ಯಾವಾಗ
ಹಹದಾ
ಹ್ಮ್ ನಿದ್ದೆ ಚಡ್ಡಿ ದೋಸ ಇದ್ದಂಗೆ ನನ್ಗೆ
ಹೌದಾ
ಯಾವಾಗಂತ ಯಾವಾಗ ಬಂದ್ಬಿಡುತ್ತೆ ನಿದ್ದೆ ನಮ್ಗೆ
ಹ್ಮ್ ಹ್ಮ್
ಹ
ನಮಗ್ ನಿದ್ದೆ ನಾನಾಗಿ ಮಲ್ಕೊಂಡಿನ ಅಂದ್ರೆ ನಿದ್ದೆ ಬರುತ್ತೆ ತ್ತೆ ಇಲ್ಲಾಂದ್ರೆ ಬರ ಆಗಲ್ಲ ಅಂದ್ರೆ ಅರ್ಥ ಆಗ್ಲಿಲ್ಲ ಬೇರ ಇದ್ದಂಗೆ
ದ್ದೆ ನಿಮ್ಗೆ
ಅಂದ್ರೆ
ದೇವ್ರ ಯಾವಾಗ ಕಾಣುತ್ತೋ ಗೊತ್ತಾಗಲ್ಲ
ಹಾಂ ಕರೆಕ್ಟ್ ಕರೆಕ್ಟ್ ಎಷ್ಟ ಹೌದು ಸರಿಯಾಗಿ ಹೇಳಕತಿೌದು ಹ
ಹ್ಮ
ಹ್ಮ್
ದೇವ್ರ ಕಾಣಲ್ಲ ದೇವ್ರ ಕಂಡರೆ ಮತ್ತೆ ಎದ್ದಳಲ್ಲಲ್ಲ
ಹಾ
ಏನಂತ ಹೇಳ್ತಿದ್ದೆ ಮತ್ತೆ ಎದ್ದಳಲ್ಲ ಮಲ್ಕೊಂಡೋರು ಹಂಗೆ
ಹಾ ಕರೆಕ್ಟ್ ಹಗೆ ಹೌದು ನಮ್ಮಂದು ಮದುವೆ ಇದೆ
ಹೌದಾ
ಹಾಂ
ಯಾವಾಗಿದೆ
ಇನ್ನ ಒಂದ್ ತಿಂಗ್ಳು
ಓ ಇನ್ನುೂ ಒಂದ್ ತಿಂಗಳದ್ದು ಇವಾಗ ಇರತ್ತಿದಯಾ
ಹೌದು
ಓ ಏನಾದಾರರು ಬೇಗ ಬರ್ಬೇಕಾ ಕೆಲ್ಸ ಏನಾದ್ರು
ಕೆಲ್ಸ ಇಲ್ಲ ನೀನ್ ನನ್ಗೆ ಹತ್ರದ ಗೆಳೆಯ ಅಲ್ವಾ ಅದಕ್ಕೆ ಮುಂಚೆ
ಇಲ್ಲ ನಾನ್ ಕೇಳ್ತಿದ್ದೀನಿ ಮನ್ಸಾರೆ ನಿಮ್ಮನ್ನ ಒಬ್ಬ ಬ್ಬತ್ತಿದಾನಲ್ವಾ ನೀವ್ ಬೇರೆ ಹೆಣ್ಮಗಳು ಏನ್ ಮಾಡ್ತೀಯಾ ಅದಕ್ಕೆ ಏನಾರ ಕೆಲ್ಸ ಇದ್ರ ಹೇಳ ಬಂದ ಮನೆ ಮಗ ಆಗ ಮಾಡ್ತೀನಿ ಅಂತ ಹೇಳ
ಹೌದಾ ಮನೆ ಮಗ ಹಾಗ್ತೀಯ
ಹ್ಮ್ ಮತ್ತೆ ಏನಾಗಂತಾರೆ ಅದಾಗ್ತ ನೋಡ್ರಿ ಮನ್ ಮಗ ಅಂದ್ರ ಮನೆ ಮಗ ಮನೆಆಳು ಅಂದ್ರೆ ಮನೆಾಳು ಕೂಲಿ ಆಳು ಅಂದ್ರೆ ಕೂಲಿ ಆಳು
ಕೂಲಿ ಹಾಳು ಮನೆ ಹಾಳು ಬೇಡ ಮನೆ ಮಾಗ ಆಗ ನೀ ಇರು ಮನೆ ಮಗ ಪ್ಲಸ್ ಮನೆ ಏನು ಆಗಿರು ಸಾಕು ಹ್ಮ್ ಬರ್ತೀಯಾ ಮತ್ತೆ
ಯಾವಾಗ ಬರ್ಬೇಕು ಅಂತ ಹೇಳು ಅಷ್ಟೇ
ಹ್ಮ್ ಆಗಸ್ಟ್ ತಿಂಗಳಲ್ಲಿ ಮದ್ವೆ ಇರೋದು
ಅಯ್ಯೋ ಇನ್ನು ಎರಡು ತಿಂಗಳು ಎರಡು ತಿಂಗಳ್ದ ಹೀಗ ಹೇಳ್ತಿದಿಯಾ
ಖಚಿತವಾಗಿ ಕರ್ಬೇಕಲ್ವಾ ನನಗೆ ಹತ್ತಿ ಇದ್ದರು ನಾ ಮುಂಚಿತ ಈ ಕರೆದ್ಬಿಟ್ಟು ರೂಢ ಜಾಸ್ತಿ
ಹೌದಾ
ಹಾ ಹೌದು
ಹ್ಮ್ ಹ್ಮ್ ತುಂಬಾ ಧನ್ಯವಾದ ಬಿಡಿ ಬರ್ತೀನಿ ಕರೆದಿದ್ದ ಕ್ಕೆ ಮುಂಚಿತವಾಗಿ
ಅಯ್ಯೋ ಇರ್ಲಿ ಬಿಡಿ ಇದಕ್ಕೆಲ್ಲಾ ಯಾಕೆ ಧನ್ಯವಾದಗಳು ನೀವು ಬರ್ತೀರಾ ನಾವು ಕರಿತೀವಿ ಇವಾಗ ಬರ್ಲಾರ್ದ್ರನ ಕರಿಯಕ್ ಆಗತ್ತ
ಓ ಎಲ್ಲಾರೂ ಕರಿಬೇಕಾಗುತ್ತೆ ಅಣ್ಣನ್ ಮದ್ವೆ
ಹಾ
ಹಣ್ಣಂದ್ ಮದ್ವೆ ಅಂದ್ರೆ ಎಲ್ಲಾರೂ ಕರಿೀಬೇಕು
ಕರಿಬೇಕಾಗುತ್ತೆ ಬಟ್ು ಮುಂಚಿತವಾಗಿ ಕರೆಯೋಕ್ಕಾಗಲ್ಲಲ್ವಾ
ಬರಿಬೇಕು ಏನಾಗುತ್ತೆ
ಮುಂಚಿತವಾಗಿ ಕರಿಯಕ್ ಆಗಲ್ಲ ನಾನ ಯಾರ ಹತ್ರ ಇರ್ತಾರ ಅವ್ರನ್ನ ಕರಿಯಕ್ ಆಾಗತ್ತೆ
ಓ ಅವ್ರನ ಅಷ್ಟೇನಾ ಯಾರ್ಯಾರನ್ ಕರೆದಿದ್ದಾರ ಮತ್ತೆ
ನಮ್ ಗೆಳತಿರ್ ಕ ಕರ್ದಿ ನೀವ ಒಂದ್ ಮೂವರ್ನ ನಿನ್ನ ಅಷ್ಟೇ
ಅದಕ್ಕೆ ಬರಾವಣ ಕೂಡ ಅದಕ್ಕೆಾಮ ನಿಂತ
ಹ್ಮ ಬರೋಣ ಎಲ್ಲ ಬರ್ತೀನಿ ಅನ್ಬೇಕು ಬರೋಣ ಅಂದ ಅದನ್ನ ಹ ನಾನು ನ ಸಂದೇಹ ಕಳಿಸಬೋದಿತ್ತು ಮುಂಚಿತವನೇ ಬೇಡ ಕರೆ ಮಾಡೋಣ ಬಾಳ ದಿನ ಆಯ್ತು ಮಾಡಿ ಮಾತಾಡಿ ಸಂದೇಹ ಹೆಏಗೆ ಕಳಿಸೋದು ಅಂತಂದು ಕರೆ ಮಾಡಿದ್ದೀನಿ ನಿನಗೆ
ಓ ಹೇಗಾದ್ರರು ನೆನ್ಸುೊಂಡ್ ಕರೆ ಮಾಡಿ ಬೇಡ
ಹೌದು
ಹ್ಮ್ ಎಂತ ಸಂದೇಶ ಏನಾದ್ರ ಕಳ್ಿಸಿದ್ರೆ ಬರ್ತಿದ್ದೆ ಇಲ್ಲ ನಾನು
ಇಲ್ಲ ಬರ್ತಿತ್ತು ಬಟ್ ನಾನು ಮತ್ತೆ ಮತ್ತೆ ನನ್ ನನಗೆ ಅನ್ನಿಸ್ತು ಯಾಕೆ
ಸಂದೇಶ ಅಂತ ಕಳ್ಸಿದ್ರೆ ಬರೋದೇ ಇಲ್ಲ ನನ್
ಹೌದಾ ಯಾಕೆ
ಹ ಎಲ್ಲ ಸು ಎಲ್ಲಾರ ಶೇರ್ ಮಾಡ್ದೇನೆ
ಹೌದಾ ಇವಾಗ ಗೊತ್ತಿಲ್ದವರಿಗೆ ಆ ಹಾಕಿದ ಹಾತಾರಲ್ಲ ಆತಾರಾನ
ಸುಮ್ನೆ ಕಾಲ ಲಿಷ್ಟ ಅಲ್ಲಿ ಅಂದ್ರೆ ಕರೆ ನಮ್ ಕರೆಯಲ್ಲಿಷ್ಟ ಚಲ್ಲಿ ಇದಾರೆ ಬಿಡಿ ಅಂತ ಅನ್ಕೊಂಡು ಹೊ ಒತ್ಕೊಂಡು ಹೋಗೋದಲ್ಲ
ಹಾ
ಎಂಗ್ ಮಾಡ್ ಕರದ್ರ ಯಾರು ಬರ್ಲ್ಲ ಪಕ್ಕ ಬಂದೇ ಬತ್ರ
ಈಗ ಮತ್ತೆ ಮುಂಚಿತವಾಗಿಕ ಕರ್ದನಲ್ಲ ಬ್ಬಾ
ಅದೇ ಹೇಳ್ತಿದ್ದಿ ಬಂದೇ ಬರ್ತೀನಿ
ಹ್ಮ್ ಮತ್ತೆ ಅವಾಗ ಯಾವಾಗೂ ಕರೆ ಮಾಡ್ದಾಗ ನನಗ್ ಪರೀಕ್ಷೆ ಇದ್ದಾವೆ ಅಂದೆ ಏನ ಗಿದೆ ನಿಮ್ ಪರೀಕ್ಷೆ ಹೆಂಗ್ ನ
ಹ್ಮ್ ಇದಾವೆ ಇನ್ನು ಮುಂದಿನ ತಿಂಗಳು ಇದ್ದಾವೆ
ಹಾ
ಎಲ್ಲಾ
ತಯಾರಿ ನಡೆಸಿದ್ದೀರಾ
ತಯಾರಿ ಇನ್ನು ಏನುೂ ಇಲ್ಲ
ಅಧ್ಯಯನಗಳೆಲ್ಲ ಮುಗಿಸಿದಾರ ನಿಮ್ಮ ಕಾಲೇಜಲ್ಲಿ
ಹ್ಮ್ ಅದ್ಯಯನ ಇನ್ನೂ ನಡತಿವೆ ನೋಡಿ ಎಲ್ಲಿ ಮುಗ್ದೇ ಇಲ್ಲ
ಹೌದಾ
ನಮ್ ಕಾಲೇಜ್ ಏನ್ ಹೇಳ್ತರ ಬಿಡಿ ಇನ್ನು ಎಕ್ಸಾಮ್ ಬಂದ್ರೆ ಮುಗುದಿರೋದಿಲ್ಲ
ಹ್ಮ್ ಹ್ಮ್
ಹ್ಮ ಹಂಗಿದೆ ಕಾಲೇಜು
ಹೌದಾ ಮತ್ತೆ ಯಾರು ನಿನಗೆ ಇಷ್ಟವಾದ ಟೀಚರು ನಿಮ್ಮ ಕಾಲೇಜಲ್ಲಿ
ಅಯ್ಯ ಯಾರ ಇಲ್ಲ ಬಿಡಿ
ಯಾಕೆ ಇಷ್ಟು ಬ್ಯಾಸರಿಂದ ಹೇಳ್ತಿದ್ದೀರಾ
ಯಾರು ಇಲ್ಲ ಅದಕ್ಕೆ ಅದೇ ಬೇಸರ ಇನ್ನ ಎಲ್ಲಾ ಇರವುಇವೆ
ಕಾಲೇಜಲ್ಲಿ
ಎಲ ಚೆನ್ನಾಗಿ ಅವ್ರು ಚೆನ್ನಾಗಿ ಮಾಡಿದಾರನು ಅರ್ಥನೇ ಆಗೋದಿಲ್ಲಲ್ಲ ಅದ್ ಹೇಳಿ
ಯಾಕೆ ಅರ್ಥ ಆಗಲ್ಲ ನೀನ್ ಗಮನ ಕೊಟ್ಟಿ ಕೇಳಿದ್ರೆ ಅರ್ಥ ಆಗುತ್ತಲ್ವಾ
ಸರಿಯ ಎಲ್ಲಿನ್ನ ಎಷ್ಟು ಗಮನ್ ಕೊಡ್ಬೇಕುಏನ್
ಏಕೆ
ಹಾ
ಗಮನ ಕೊಡ್ತರ ಆ ನಿಮ್ ತರಗತಿಯಲ್ಲಿ
ಏನ್ ತಲೆಗೆ ಹೋಗೋದಿಲ್ಲ ತಲೆಗೆ ಹೋಗೋ ಬದಲು ತಲೆಗೆ ನಿ ಇ ಹೋಗ್ತಿದೆ ಅಷ್ಟೇ
ನಿದ್ದೆ ಬರುತ್ತಾ ಕ್ಲಾಸಲ್ಲಿ ನಿಮ್ಗೆ
ಹ್ಮ್
ಹ್ಮ್ ಹ್ಮ್
ಏನ್ ಮಾಡ್ಬೇಕ್ ಕೇಳಿ ನಿದ್ದೆ ಹೋಗ್ಬಾರದು ಅಂತಂದ್ರೆ
ಏನಿಲ್ಲ ಹಾಗು ಟೀಚರ್ ಇರ್ತಾರೆಲ್ಲ ಅವ್ರ ಕಣ್ಣುಗಳೆ ನೋಡ್ಕೊಂತ ಕುತ್ಕರಿ
ಅಯ್ ಅಯೊ ಅವ್ರರು ಕಣ್ಣು ನೋಡಿದ ಅಂದ್ರೆ ಒಂದ್ ಹತ್ ನಿಮಿಷದಲ್ ನಿದ್ದೆ ಬಂದ್ಬಿಡುತ್ತೆ
ಹೌದಾ
ಹ್ಮ್ ಆ ಕಡೆ ಈ ಕಡೆ ಫ್ರೆಂಡ್ಸ್ ನ ಆ ಕಡೆ ಇ ಕಡೆ ಸ್ವಲ್ಪ ನಕ್ಕೊಂತ ಅಂದ್ರ ನಿದ್ದೆ ಹೋಗಲ್ಲಅವ್ರ್ ಕಣ್ ನೋಡ್ ಕನ್ ಕುಂತ್ ಇೊಂದ್ರ ಹತ್ತೈ ನಿಮಿಷ
ಮತ್ತೆ ನೀ ಆತರ ಮಾತಾಡ್ಕೊಂಡ್ ಕುತ್ ಕುತ್ಕೊಂಡ್ರೆ ಕ್ಲಾಸ್ ಅಲ್ಲಿ ಅವ್ರಿಗೆ ಪಾಪ ಇದಾಗಲ್ವಾ ಡಿಸ್
ಮಾತಾಡ್ಕೊಂಡ್ ಕುಂತ್ಗಳಲ್ಲ ನಮ್ ಕೋಡ್ ವರ್ಡ್ಗಳು ಇರ್ತವೆ
ಹಾ
ಮಾತಾಡಲ್ಲನಾವ್ ಹಂಗೆ ಕಣ್ ಸನ್ನೆ ಕೈಸ್ ಸನ್ನೆ ಚೂಟದು ಗಿಲ್ಲದು ಇರುತ್ತೆ
ಹ್ಮ್ ಹ್ಮ್ ಮತ್ತೆ ಹೇಗಿದೆೆಯಾ ಕಣೋ ಅಪ್ಪಿ
ನಾನ ಒಂತರ ಚೆನ್ನಾಗಿದ್ದೀನಿ
ಚನ್ನಗಿದೀಯ ಏ ನಮ್ ದೆನ್ ಐತಪ್ಪ ನೀವು ಸಾಹುಕಾರ್ ಮಂದಿ ಹೇಳ್ಬೇಕು ಮದುವಿಗೆ ಬಾ ನಿನಗೆ ಬಟ್ಟೆ ಕೊಡಿಸ್ತೀನಿ ಆಯ್ತಾ ಯಾರಿಗ್ ಹೇಳ್ಬೇಡ ಬಟ್ಟೆ ಕೊಡಸತ್
ಹೌದಾ ಚೆನ್ನಾಗಾಯ್ತು ಬುಡು ಬಟ್ಟೆ ತಗೊಂಡಿದ್ದಿಲ್ಲ ಒಂದ್ ವರ್ಷ ಆಯ್ತು
ಹೌದಾ ಯಾಕೆ ನಿಮ್ ಜಾತ್ರೆ ತಗೊಂಡಿದ್ ಸಲ್ವಾ ಸುಳ್ ಸುಳ್ ಹೇಳ್ತಿಯಲ್ಲ ನೀನ್ ಇಗ
ಅಯ್ಯೋ ಹದ್ನಯಕ ಕೇಳ್ತಾರೆ ಅದೇ ಒಂದ್ ವರ್ಷ ಆಯ್ತು
ಜಾತ್ರೆಆಗಿ ಒಂದ್ ವರ್ಷ ಆಯ್ತಾ
ಹ್ಮ್ ಬಂದಿದ್ದೆ ತಾನೆ ನೀನು ಮತ್ತೆೆ ನೆನ್ಪಿಲ್ವಾ ಹ್ಮ್
ಜಾತ್ರೆ ಕರ್ಲಿಲ್ಲಲ್ಲ ಅಂತ ಎಂತು ಹಂಗೆ ಮಾಡಿ ಬಂದ್ಬಿಟ್ಟೆ ನೀನೋಬ್
ಅಯ್ಯ ಬಂದಿದ್ದೆ ತಾನೇ ಜಾತ್ರೆಗೆ
ಯಾರ್ ಬಂದಿದ್ ನಾನಾ ನಾನೇ ಬಂದಿದ್ದೀನ್ ಕಣ ಏನೋ ನಿನ್ನ ಕನಸಲ್ಲಿ ಬಂದಿರ್ಬೇಕು ನೋಡು
ಸುಮ್ಮನೆ ಹೇಳ್ತಿದ್ದೀಿ ನೀ ಹ್ಮ್ ಅಂದ್ಬೇಕ ಅಂತಿ ನಂಗೆ
ಏ ಹೋಗ ಏನು ಈಥರ ಕೊಡ್ತಯ
ಹ್ಮ್
ಸರಿ ಕಣು ನಾನು ಯಾವಾಗಾದ್ರೂ ಖಾಲಿ ಇದ್ದ ಕರೆ ಮಾಡ್ತೀನಿ ಇನ್ನು ಬೇರೆ ಅವರಿಗೆಲ್ಲ ಕರೆ ಮಾಡಿ ಕರಿಬೇಕ ನಮ್ಮ ಅಣ್ಣನ್ ಮದುವಿಗೆ
ಹೌದಾ ಕರಿ ಕರಿ ಮತ್ತೆ ಎಲ್ಲಾರ ಕರಿ
ಹ್ಮ ಸರಿ
ನೀ ಖಾಲಿ ಇದ್ದಾಗಚ್ಚು
ಓಕೆ ಅಚ್ಚ ತಿಿನಿ ಸರಿ ಹಾ ಸರಿ